ಹಲೋ ಹಲೋ
ಹಲೋ
ಅಲೋ ಕೇಳಿಸ್ತಿದೆನಾ
ಹ
ಹಾ ಆರಾಮಿದ್ದೀನಿ ನೀನು
ಹಾ ಆರಾಮೇನೆ ಏನ್ ಮಾಡ್ತ
ಹಾ ಮತ್ತೇನ್ ಸಮ ಏನಿಲ್ಲ ನೋಡ ಇವಾಗೇ ಊಟ ಮಾಡಕೊಂಡ್ ಬಂದ್ ಕೂತಿದ್ದೆ ನೀನು
ಅಡ್ಡಡ್ತಾ ಇದೆ
ಹೌದಾ ನಿಮ್ ಪರೀಕ್ಷೆ ಎಲ್ಲ ಮುಗುದ್ವಾ
ಹಾ ಇನ್ನುೂ ಇಲ್ಲ ನಿಮ್ದು
ನಮ್ದು ಇನ್ನ ನಾಕ್ ದಿನದಲ್ಲ ಇದೆ ನಾಳೆ ಹೋಗಿ ಹಾಲ್ ಟಿಕೆಟ್ ಎಲ್ಲಾ ಪ್ರವೇಶ ಅದು ಇ ಕೊಡ್ತಾರಲ್ವಾ ಅದೆಲ್ಲಾ ತಗೊಂಡ್ ಬರ್ಬೇಕು ಎಲ್ಲಾರತ್ರ ಸೈನ್ ಮಾಡಸ್ಬೇಕ ನಾಳೆ ನಿಮ್ಗೆ ಹಂಗೇನಿರ
ಹೌದಾ ಅಗ ಅಲ್ಲಿ ಹಡಿಯಲ್ಲ ಬಟ್ ಸಮಯದಲ್ಲಿ ಹಿಡಿತಾರೆ ಆ ಆ ಸಹಿ ಬೇಕು ಈ ಸಹಿ ಬೇಕು ಅದು ಆ ಆೀ ಆ ಆ ಇದು ಕಟ್ಟಿಲ್ಲ ಈ ಫೀಸ್ ಕಟ್ಟಿಲ್ಲ ಅಂತ ಬಹಳ ತೊಂದರೆ ಕೊಡ್ತಾರೆ ಆ ಟೈಮ್ ಅಲ್ಲಿ
ಹೌದ್ ಬಿಡು ಅದು ನಿಜಾನೇ ಮತ್ತೆ ಏನಂದ್ರೆ ಇವಾಗ ಇದು ಅದೇನೋ ಅಸೈನ್ಮೆಂಟ್ ಅವವ್ ಅಂತ ಎಲ್ಲಾ ಇಡ್ಕೊಂಡ್ಬಿಟ್ಟಿದ್ರರು ಇಷ್ಟ ದಿನ ಇಷ್ಟ ದಿನ ಅವೆಲ್ಲಾ ಮುಗಸಿದಿವವಿ ನಾಳಗ ಏನಂದ್ರೆ ಇವಾಗ ಇದು ದಿನಲುೂ ಕ್ಲಾಸಗ್ ಹೋಗ್ತಿವೋ ಇಲ್ವೋ ಅಂತ ಅದನ್ನ ನೋಡ್ತಾರೆ ಮತ್ತೆ ನಾಳೆ ಅದನ್ನ ನೋಡಿ ನಾಳೆ ಸೈನ್ ಮಾಡೋದ ಅವ್ರು ನಮ್ಗೆ
ಹಾಜಿರಾತ ಇದ್ರೆ ಹೌದು ನಮ್ದಲ್ಲೂ ಮಾಡ್ತಾರೆ ಹಾಜರಾತಿ ಏನಾದ್ರು ಕಡಿಮೆ ಬಂತು ಅಂದ್ರೆ ಮತ್ತೆ ಶುಲ್ಕ ವಿಧಿಸ್ತಾರೆ
ಹ್ಮ್ ಹೌದು ಅದು ನಿಜ ಬಿಡು ನಾನು ಕಳೆದ್ ಸೆಮ್ಮಲ್ಲಿ ಕಟ್ಟಿದ್ದೆ
ನಾನು ಹೋದ್ಸಲ ಸಾವ ಎರಡ್ ಸಾವಿರ ರೂಪಾಯಿ ಕಟ್ಟಿದ್ದೀನಿ
ಹಾ ಹಗೆ ಬಿಡು ಮತ್ತೆ ಎಷ್ಟು ಸಬ್ಜೆಕ್ಟ್ಸ್ ಇರೋದು ನಿಮ್ಗೆ
ನಮಗೆ ಆಕ್ಷೆ ನಮಗೆ ನ ಹೇಳ್ಬೇಕು ಅಂತಂದಂದ್ರೆ ಐದ್ ಸಬ್ಜೆಕ್ಟ್ ಇವೆ ಐದ್ ವಿಷಯ ಗಳಿವೆ ಆದ್ರೆ ಈ ತಮ್ಮಲ್ಲಿ ನಾವ್ ಒೆ ವಿಷಯವನ್ನು ಬರಿತೀವಿ ಹ
ಮತ್ತೆ ಮುಂದಿನ ಚಮ್ಮಲ್ ಎರಡಾ
ವಿಷಯವನ್ನು ಬರಿತೀವಿ
ಓ ಹಂಗ ಅಮ್ಮ ಕಷ್ಟ ಬಿಡು ನಿಮ್ ಸ್ವಲ್ಪ
ಬಹಳ ಕಷ್ಟ ನಮ್ದು ಅಂದು ಹೇಗೆ ಅಂತಂದ್ರೆ ಎರಡನ್ನ ಎರಡನ್ನ ಹೊಂದಿಸ್ಬಿಟ್ಟಿರ್ತಾರೆ ಈಗ ಒಂದು ಏನಾದೂ ನಾವು ಫೇಲ್ ಆಗಿದ್ದೀವಿ ಅಂದ್ರೆ ಇನ್ನೊಂದು ಫಲ್ ಆದಂಗೆ
ಅಪ್ಪ ಹಂಗಾದ್ರೆ ತುಂಬಾ ಕಷ್ಟ ಅನ್ಸುತ್ತೆ ತಲ್ವಾ
ಅಸುತ್ತೆ ಈಗ ಒಂದು ಉಟ ಒಂದು ವಿಷಯ ಇನ್ನೊಂದು ವಿಷಯಕ್ಕ ಇದು ಸಂಬಂಧನೂ ಇರಂಗಿಲ್ಲ ಅಂತ ವಿಷಯಗಳನ್ನ ಎರಡು ಜೋ ಜೋಡಿಸ ಬಿಿಡ್ತಾರೆ ನ ಅದನ್ನ ಅದನ್ನ ನೆನ್ಪ ಬೇಕು ಅದ್ರಲ್ಲಿ ಒ ಬಾಳುತ್ತೆ ಒ ಅಂಕ ಕಡಿಮೆ ಬಲ್ ಎರಡನ್ನು ಸೇಲ್ ಮಾಡ್ಬಿಡ್ತಾರೆ
ಹಾ ನಮ್ದು ಹಂಗಿರಲ್ಲ ನಮ್ದು ನಮ್ಗೆ ಈ ಸರಿ ಎಂಟ ಸಬ್ಜೆಕ್ಟ್ಗಳಿವ ನಮ್ದು ನಿಮ್ ತರ ಒಂದ ಫೇಲ್ ಆದ್ರೆ ಇನ್ನೊಂದು್ ಫೇಲ್ ಹಂಗ್ ಮಾಡಲ್ಲ ಎಲ್ಲಾನು ಒಟ್ಟ ಮೇಲ್ಲಿ ಪಾಸ್ ಮಾಡ್ಕೋಬೇಕಿರುತ್ತೆ ಮತ್ತೆ ನಿ ಹಗೆ ಅಂಕಗಳು ಹೆಂಗೆ ಅಂದ್ರೆ ಇವಾಗ ಅಹ ತೊಂಬತ್ತಾರು ಹಂ್ ಬರ್ತಾವ ಏನ ಒಂಬತ್ತು ಹತ್ತು ಹಂಗ ನ ಅಂಕ ಇದ್ ಮಾಡ್ತಾರ
ಹಂಗ್ ಬರ್ದಿರ್ತೀವಿ ಅದ್ರ ಮೇಲೆ ಕೊಡ್ತಾರೆ
ಹಂಗ ಅಂದ್ರೆ ನಮ್ದು ಇವಾಗ ಎಲ್ಲಾರ್ದು ಪರ್ಸೆಂಟೇಜ್ ತೊಂಬತ್ತ ಆಾರ ಆಗಿದೆ ಅಂತ ಕೊಡ್ತಾರಲ್ವಾ
ನಮ್ದು ಆಥರ ಇಲ್ಲ ನಮ್ದ ಎಂಟು ಒಂಬತ್ತು ಆ ಹತ್ತರ ಹತ್ತಿರೊಳಗಡೆ
ಹ್ಮ ಅದೇ ಹ್ಮ ನಮ್ದು ಹಂಗೆ ಬಿಡು ಮತ್ತೆ ತ್ತ ಅದನೇ ಕೇಳ್ದ ಮತ್ತೆ ನಿಮ ಕಾಲೇಜ ಅಲ್ಲಿ ಏನಾದ್ರು ಕಾರ್ಯಕ್ರಮಗಳ ಏನಾದ್ರು ಮಾಡಿರ್ತಾರಾ ಇಲ್ಲ
ಏನು ಕಾಲೇಜು ನಮ್ಮ ಕಾಲೇಜಲ್ಲಿ ಏನು ಕಾರ್ಯಕ್ರಮಗಳು ಒಂದೆ ಹ್ಮ ನಮ್ಮಲ್ಲಿ ಮಾಡ್ತಾರೆ ಒಂದೇ ಆ ಕಾರ್ಯಕ್ರಮ ಒಂದೆ ಮಾಡ್ತಾರೆ ನಮ್ಮಲ್ಲಿ
ಹೌದಾ ನಮ್ದ್ರಲ್ಲಿ ಒಂದ್ ಎರಡು ಮಾಡ್ತಾರೆ ಒಂದು ಎಲ್ಲಾ ಸಾಂಪ್ರದಾಯಿಕವಾಗಿ ಸೀರೆ ಎಲ್ಲಾ ಉಟ್ಕೊಂಡ್ ಬರ್ಬೇಕಂತ ಮಾಡ್ತಾರೆ ಇನ್ನೊಂದು ರಾತ್ರಿ ಮಾಡ್ತಾರೆ ಫೆಸ್ಟ್ ಅಂತ ಮಾಡ್ತಾರ ಅದ್ನ ಹ್ಮ ಇವಾಗ ಯಾರಾರು ಹ ನಮ್ ತರಗತಿಯಲ್ಲಿ ಮೊದ್ಲು ಬಂದಿರ್ತಾರೆ ಮೊದ
ಹ ಅದಾ ಹ ಅವ್ರಿಗೆ ಸನ್ಮಾನ ಮಾಡೋದು ಆತರ
ನೋಡ ಅದಕ್ಕೆ ಆತರ ಮಾಡ ಿಂದ ಇವಾಗ ಮತ್ತೆ ಅವ್ರರಿಗೆ ಇನ್ನ ಜಾಸ್ತಿ ಹುಮ್ಮಾಸ್ ಬತ್ತೆ ಲ್ವಾ ಆ ತರಗತಿಯಲ್ಲಿ ಇರೋರ್ಗೂ ಕೂಡ ಬರುತ್ತೆ ಓಹ ನಾನು ಅವಳ ತರ ತಗೋಬೇಕಲ್ವಾ ಅಂತ ಅದಕ್ಕೆ ಆತರ ಮಾಡ್ತಾರಂತೆ
ಹೌದು ಆತರ ಮಾಡಿದ್ರೆ ನಮಗೂ ಮುಂದಿನ ಸಲ ನಾವು ತಗೋಬೇಕು ನಾವು ಚೆನ್ನಾಗ್ ಓದ್ಬೇಕು ನಾವ್ ನಾವು ಈ ತರ ಎಲ್ಲಾ ಇಸ್ಕೋಬೇಕು ಅನ್ನೋ ಫೀಲ್ ಅನ್ನೋ ಮ ಮನಸ್ಸು ಬರುತ್ತೆ
ಹ್ಮ ಅದೇ ಮತ್ತೆ ನಿಮ್ಗೆ ಕ್ರೀಡಾ ದಿನ ಅಂತ ಮಾಡ್ತಾರ ನಮ್ಗೆ ಎಲ್ಲಾ ಆಟಗಳನ್ನ ಇರ್ತಾರೆ ಓಟ ಆಮೇಲೆ ದಾಂಡುಬಾಲು ಮತ್ತೆ ಹಗ್ಗ ಜಗ್ಗಾಟ ಇವೆಲ್ಲ ತ್ರೋಬಾಲು ಅಂತವೆಲ್ಲಾ ಇ ಇಟ್ಟಿರ್ತಾರೆ ನಿಮ್ಗೆ ಇಟ್ಟಿರ್ತಾರ ಗುಂಡೆ ಸೇತಾ ಅವೆಲ್ಲ ಇ ಎ ತರ
ಹ್ಮ್
ನಿಮ್ಗ ಇವೆಲ್ಲಾ ಆಡ್ಸಲ್ವಾ
ಕಬಡ್ಡಿ ಖೋಖೋ ಮತ್ತೆ ನಮ ಸಾಂಪ್ರದಾಯಿಕ ತ ಈ ತರ ಸೀರೆ ಉಡ್ಸೋದು ಮೆಹಂದಿ ಹಾಕೋದು
ಹ್ಮ್ ಆತರ ಎಲ್ಲ ನಮ್ದು ಇಟ್ಟಿರ್ತಾರೆ ರಂಗೋಲಿ ಬಿಡ್ಸೋದು ಮತ್ತೆ ಬೆಂಕ್ ಬೆಂಕಿ ಇಲ್ದೇನೆ ಅಡ್ಗೆ ಮಾಡೋದು
ಹೌ ನಮ್ ನಮ್ಮದ್ರಗ ಮಾಡ್ತಾರೆ
ಆ ತರ ಎಲ್ಲಾ ಮಾಡ್ತಿರ್ತಾರೆ ಅವಕ್ಕೆಲ್ಲಾ ಭಾಗ್ವಹಿಸತೀಯ ನೀನು
ಹಾ ಭಾಗ ವಹಸ್ತೀ ನೀವು ಹೋದ್ಸಲ ಭಾಗ ವಹಸಿದ್ದೆ
ಹಾ
ಹಾ ಇದು ಏನು ಬೆಂಕಿ ಇಲ್ಲದೆೇ ಮಾಡುವ ಅಡುಗೆ ಭಾಗವಹಿಸಿ
ಏನ್ ಮಾಡಿದ್ದೆ
ಸುಮ್ಮನೆ ಮಾಡಿದ್ದೆ ಏನುೂ ಮಾಡಿದ್ದಿಲ್ಲ
ಹೆಂಗ್ ಮಾಡದದು ನಂಗ್ ಸ್ವಲ್ಪ ಹೇಳಳ್ ನೋಡೋಣ
ಏನು ಇಲ್ಲ ನಾ ಇದು ಆ ಮಂಡಕ್ಕೆಿ ತರೋದಾ
ಹಾ
ಮಂಡಕ್ಕಿ ತಂದು ಮತ್ತೆ ಉಳ್ಳಾಗಡ್ಡೆ ಆ ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಹಾ ನಾವು ಸ್ವಲ್ಪ ಖಾರ ತಿನ್ನೋದಾದ್ರೆ ಮೆಣ್ಸಿನ್ಕಾಯಿನೂ ಆಡ್ ಮೆಣ್ಸಿನ್ಕಾಯಿನ ಇದು ಮಾಡ್ಬಹದು
ಹ್ಮ ಅವನೆಲ್ಲಾ ಕಟ್ ಮಾಡಿ ನೀನು ಮಿಶ್ರಣ ಮಾಡಿ
ತಿನ್ನೋದು ಆದ್ರೆ ಆಕ್ಬಿಟ್ಟು ಹ್ಮ ಸ್ವಲ್ಪ ಮೇಲೆ ಸ್ವಲ್ಪ ಮಸಾಲಾ ಪುಡನ ಹಾಕಬಿಟ್ರೆ ರೆಡಿ ಆಗ್ಬಡತ್ತೆ
ಓ ಚೆನ್ನಾಗ್ ಬಿಡು ಹಂಗಿದ್ರೆ ನಾನು ಪ್ರಯತ್ನ ಮಾಡ್ತೀನಿ ಮುಂದಿನ ವರ್ಷ ನಮ್ ಕಾಲೇಜಲ್ಲಿ ಇರುತ್ತಲ್ವಾ ಅವಾಗ
ಹಾ ಮಾಡು
ಮತ್ತತೆ
ೇ ಹೇಳ್ಬೇಕು
ಅಮ್ಮ ಕಾಲೇಜ್ ಲೈಫ್ ಮುಗೀಿತಾ ಬಂತು
ನಮ್ದು ಮು ನಮ್ದು ಇನ್ನು ಒಂದೂವರೆ ವರ್ಷ ಇದೆ ನಿಮ್ದು ಹ
ನಮ್ದು ಇನ್ನು ಆರು ತಿಂಗಗಳಷ್ಟೇ ಇರೋದು
ಹೌದಾ
ಹ್ಮ ಬೇಜಾರ ಆಗತ್ತಲ್ವಾ ಕಾಲೇಜ್ ದಿನ ಮುಗಿಯ್ಯಾಕಕ್ ಬಂದ
ಹೌದು ಎಲ್ಲಾರ್ನು ಎಲ್ಲಾರ್ನುೂ ಎಲ್ಲರು ದೂರ ಆ ಆಗ್ಬಿಡ್ತಾರೆ ಮತ್ತೆ ಒಟ್ಟಿಗೆ ಸೇರೋದಿಲ್ಲ ಆ ಆಮೇಲೆ ಅವ್ರವ್ರ ಜೀವನ ಅವ್ರವ್ರ ನೋಡ್ ಕೋತಾರೆ ಮದ್
ಹ್ಮ್ ಇವಾಗ ನಮ್ ಸಹೋದರಿರ್ಗೆ ಎಲ್ಲರಿಗೂ ಇವತ್ತು ಮುಗಿ ತಲ್ವಾ
ಹಾ
ಅವರು ಫುಲ್ ಅಳತಿದ್ರು ನಮ್ಗೂ ಅಯ್ಯೋ ನಮ್ದು ಎಲ್ಲಾ ಯೋಚನೆ ಮಾಡ್ಕೊಂತ ಹೋದ್ರೆ ನಮ್ಗೂ ಅಳು ಬರ್ತಿತ್ತು ನಾವು ಆ ದಿನ ಹಿಂಗಗೆ ಇರ್ತಿವಲ್ವಾ ನಮ್ಗೂ ಹಿಂಗಗೆ ಆಗತ್ತಲ್ವಾ ಅಂತ ಮತ್ತೆ ಇವಾಗ ಏನಂದ್ರೆ ಒಂದು ಬಟ್ಟೆ ಹಾಕಳೋದು ಆ ಬಟ್ಟೆ ಮೇಲೆಲ್ಲಾ ಬರಿಯೋದು ಇವಾಗ ಆತರ ಚೆನ್ನಾಗಿರುತ್ತಲ್ವಾ ಲಾಸ್ಟ್ ಲಾಸ್ಟಿಗೆ ಹೊಂಟಾಗ
ಮಲಿಿಗಳೆಲ್ಲಾ ಅವ್ರ ಹೆಸರುಗಳೆಲ್ಲ ಬರೆಯೋದು ಅದು ಎಷ್ಟೋ ದಿವ್ಸದ ಮತ್ತೆ ಯಾವಾಗಾದ್ರೂ ಅದನ್ನ ನೋಡಿದ್ರೆ ಅದು ಆ ನೆನಪುಗಳೆಲ್ಲ ಮರುಕಳಿಸುತ್ತೆ ಮತ್ತೆ
ಹ್ಮ್ ಅದಕ್ಕೆ ಆತರ ಇವಾಗ ಎಲ್ಲಾ ಈ ತರ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಬಿಡು ಇವಾಗ ಮತ್ತೆ ನಮ್ ಅಂದ್ರೂ ನಮ್ದು ಬಾಲ್ಯ ದಿನಗಳೇ ಚಂದ ಅನ್ಸುತ್ತೆ ಬಟ್ ಏನೋ ಡಿಗ್ ಗೀಿದ ಜೀವನ ಒಂದ ಸ್ಲ್ಪ ಚೆನ್ನಾಗಿರುತ್ತಲ್ ಅಂದ್ರೆ ನಾಕು ವರ್ಷ ಇರ್ತೀವಿ ಎಲ್ರೂ ಜೊತೆಗೆ ಸ್ವಲ್ಪ ಒಮ್ಗೆ ಬಿಟ್ಟೋಗೋದಂದ್ರೆ ಸ್ವಲ್ಪ ದುಃಖಕರ
ಹೌದು ಹ್ಮ್ ಮು್ದೆ ಕೆಲ್ಸ ಅದು ಇದು ಅಂತ ಮತ್ತೆ
ಅಯ್ಯೋ ಕೇಳ್ತಿಯಲ್ಲಾ ಕೆಲ್ಸ ಹುಡುಕದ ಅರಲ್ಲೇ ಸಾಕ ಹೋಗುತ್ತದೆ ಇವಾಗ ಎಷ್ಟು ಅಷ್ಟೇ ಜ್ಞಾನ ಇದ್ರರುನು ಕೆಲ್ಸ ಸಿಗ್ ತಿಲಕೂಡ
ಅಷ್ಟ ನಮ್ಗ ಅಂಕಗಳು ಬಂದಿದ್ರು ಕೂಡನುೇಲ್ಲ
ಅದ ಅೇ ಎಷ್ಟ ಎಷ್ಟೇ ನಾವು ಜ್ಞಾನಾನಂದದಲ್ಲಿ ಅಂದ್ನು ಎಷ್ಟು ಕಲತ್ರುನು ಇವಾಗ ಕಮ್ಮಿಿನ ನೀವು ಇಷ್ಟೇ ಕಲ್ತಿರದ ಇವ್ಳು ಅಂತ ಹೇ ಿದ್ದಾರೆ
ಹ್ಮ್
ಅದೇ
ಜಗತಲ್ಲಿ ಬಾಳ ಜ್ಞಾನವ ಉಟ್ಕೊಂಡ್ ಬಿಿಟ್ಟಿದ್ದಾರೆ ಹಂಗಾಗಿ ಇದು ಮಳ ಕೆ ಹ್ಮ
ಸ್ವಲ್ಪ ಏನ್ ಮಾಡಕ್ಕಲ್ಲ ಅಂದ್ರೆ ಇವಾಗ ಎಲ್ರುೂನು ಎಲ್ಲಾ ಎಲ್ಲಾ ತರದ ಓದನು ಓದ್ ಇವಾಗ ಒಂದೇ ಅವಾಗಾಗಿದ್ರೆ ಸ್ವಲ್ಪ ಓದುಗರು ಕಮ್ಮಿ ಆಗಿದ್ರರು ಅವಾಗಾಗಿದ್ರೆ ಇವಾಗ ಓದುಗರು ತಾರಲ್ಲಾ
ಪ್ರತಿಯೊಬ್ಬರು ತಮ್ಮ್ ಮಕ್ಕಳನ್ನ ಓದಿಸ್ಬೇಕು ಅಂತಾನೇ ಇದ್ದಾರೆ ಈಗ ಯಾರು ಓದಿಸ್ತಿಲ್ಲ ಹೇಳು ಪ್ರತಿ ಕೂಲಿ ಮಾಡ್ಕೊಂಡು ತಿನ್ನೋರು ಕೂಡ ಓದಿಸ್ತಿದ್ದಾರೆ ಈಗ
ಅದಕ್ಕೆ ಅದಕ್ಕೆ ಕಷ್ಟ ಆಗ್ತಿರೋದು ಎಲ್ಲಾ ನಮ್ಗು ಕೆಲ್ಸಸ ಇದೆಲ್ಲಾನು ಅವಾಗಾಗಿದ್ರ ಎತ್ತ ಅಷ್ಟೇ ಕಲತ್ೆ ಸಾಕು ಶಿಕ್ಷಕರ ಹಾಕಿದ್ರಂತೆ ಇವಾಗ ನೀನು ಮೂವತ್ ವರ್ಷ ಶಾಲಿ ಕಲ್ತ್ನು ನಿನ್ಗೆ ಕೆಲ್ಸ ಸಿಕ್ ಹ ಹ್ಮ್ ಅದೇ ಸೌಕಾರಿ ನೌಕರ ಆಗ್ತಿದ್ರರು ಬಿಡು ಹಗೆ ಏನ್ ಮಾಡಕ್ಕ ಆಾಗಲ್ಲ ನಿಮ್ದು ಹಂಗಗೆ ಇರುತ್ತಾ ಕೆಲ್ಸ ಇನ್ ಬೇಗ ಸಿಗುತ್ತಾ
ನಮಪು ಕೆಲ್ಸ ಬೇಗ ಸಿಗುತ್ತೆ ಆದ್ರೆ ಸ್ಯಲ್ರಿ ಕಡಿಮೆ ಕೊಡುತ್ತಾರೆ
ಓ ಅಂದ್ರ ಹಗೆ ಬಿಡು ಒಂದೊಂದ್ ಕಡೆ ಒಂದೊಂದ್ ತರ ಏನ್ ಮಾಡಕ್ ಆಗಲ್ಲ ಇವಾಗ ಕಲ್ತಿರೋ ದು ಬಂದಷ್ಟ ತಗೋಬೇಕು ಮೊದಲಿಗೆ ಆಮೇಲೆ ಅದು ಸ್ವಲ್ಪ ಜಾಸ್ತಿ ಹಾಕು ಅಂತ ಹೋಗುತ್ತೆ
ಹ ಹಲೋ